ಹಲೋ ಹ್ಮ್ ಆರಾಮ ಹತ್ ನಾವ್ ಅರಾಮ್ ಮ್ಯಾಡಮ್
ಏನ್ ಮಾಡಕತರಿ
ಏನ ಬೋಡುವ ಬಟ್ಟೆ ಹೋಗದೆ
ಹೋಗ್ತ
ಹ್ಮ್ ಹೋಗದೆ ನೀನು
ಹ್ಮ ನಮ್ಮ ಮನೆಯಲ್ಲಿ ಒಬ್ಬ ನಿನ್ನೆ ಒ ಪಕ್ಕನೋ ಪ್ಯಾಂಟ್ ಹಂಗಿ ಮನಿ ಪಕ್ಕನೋ ಪ್ಯಾಂಟ್ ಹಂಗಿ ಹೌದು ಒ ಹಾ
ಯಾರ್ ದಿಂದ ಇಟ್ಟೆ
ಹ್ಮ್
ಹ್ಮ್ ಊಟ?
ಿನ ತಳದಲ್ಲ
ಹ್ಮ್
ಊಟ ಎಲ್ಲಾ ಏಳುವರೆಗೆ ಆಗ್ಯದ.
ಏಳುವರೆಗೆ ಉಂಡೆಯಾ?
ಹ್ಮ್
ಅರ್ಜು ಯಾಲ್ಯ
ಅನಂಗೆ ಹೋಪ್ ಅಂದ್ರ ಓಡಿ ಬಿಡ್ತೀನಿ
ಿಸತ ಉಂಡ್ ಬಿಡ್ತೆ ರಾತ್ರಿ ಅನಾ ಡಕತ್ನು ಅಂತೆ ಏನ್
ಅಲ್ಲ ಮುಂಜೆ ಮುಂಜಾನೆ ಚಾ ಕೂಡಕ್ ಅಷ್ಟ ತಪಸ್ಲಕ್ ಹಂಗ ಮಾಡತಿನಿ
ಚಹ ಕೂಡ ಕೊಟ್ಟು ತಪಸಾಕ್ ಅಂಗ್ ಮಾಡ್ತೆಯಾ
ಹ್ಮ್
ಹ್ಮ ಅಲ್ಲಿ ಕೊಡೈಲ್ಲಾ ಅಲ್ಲಾ ಅಲ್ಲಿ ಹಾಸ್ಟೆಲ್ ದಾಗ
ಏನ್ ನಾಷ್ಠ ಜೋಡು
ನಾಷ್ಠ
ನಾಷ್ಠ ಜೋಡೆ ಚಾ ಕೊಡ್ತಾರ. ಅವ್ರ ಏನೋ ಒಂದ್ ಗುಟುಕ್ ನಾಷ್ಟ ಒಂದ್ ಗುಟಕ್ ಚಾ ಕುಡಿತಾರ ತ ಕಡಿಯ ಬಿ
ಹ ಹಾ ಹ ಹಾ
ನ ಕಾಣ ಕೊಡ್ತಾರ ನಾವ್ ಇಲ್ಲವಾ ನಾವ್ ಡೈರೆಕ್ಟ್ ನಾಷ್ಠನೆ ಮಾಡ್ತೀವಿ..
ಡೈರೆಕ್ಟ್ ನಾಷ್ಟನೇ ಮಾಡ್ತಾರೆ
ಹ್ಮ್ ಸಂಜೆಯಾಕ್ ಟೀ ಯಾವಾಗನ ಕುಡಿತೀನಿ. ಅ ತೋಸ್ದ ಇತ್ತು ಅಂದ್ರ ಅದು ತಿನ್ನಾಕ್ ತಗ್ ಬಂದಿರ್ತನಿ
ಹ್ಮ್
ತರ್ಲಿಕ್ಕೆಲ್ಲ
ನಲಕ್ಕೆಲ್ಲ
ಹ್ಮ್ ಇದೇಲ್ಲ ಒ ಖಾಲಿ ಡಿತ ಪಸ್ ಬತ್ತೆ ಹಾಕ್ಬೇಕಂತ ನ
ಅಷ್ಟು ಜಂಪಿಹಿಲೇ
ನಡ ಜೋಡದವ್ ಅ ಕ್ಕ
ಎಲ್ಲರ ಆಡು ಫಸ್ೇ ನೀನು ಅವ ಅಪ್ಪ ಜಾಕ ಮಾಡತಕ್ಕ ಓವಸ ನೆನ ಇಟಿಕಿಸರ್ ಕುಂಡ್ರದಿತ್ತು ನೆನತಿದ್ದು
ನೆನ್ನಏಡಾಕತ್ತ ಸ ಹಕ್ಲಕತ್ತ
ಹ್ಮ್ ಹ್ಮ್ ಹ್ಮ್
ಯಾವ್ಯಾವ್ ತೊಳಿಬೇಕಂತ ಗೊತ್ತಿರ್ಲಿಲ್ಲ ಇವ್ ರ್ ಇನ್ ಈಗ್ ತಂದ ಕೊಟ್ರ
ನಣ ಹೋಗದ ಅದ
ಹಣ
ಅದ ಆಯ್ತು ನಾಯ್ತ ಸ್ಪಟ್ಟ ಹ ಇಲಕಂ ಬಾಯಬತದೆ ಅ ಕಡ ಓ
ಇರ್ಲಿ ಡ್ರಮ್ ತುಂಬಲ್ಲಿ ನೀ ಹಾ
ನಿನ್ನೇ ಮಳೆ ಬಂದಿಲ್ಲಾ?
ಮಳೆಲ್ಲ ಇಳಿಯಲ್ಲ ನೀ
ನಮ್ಮಲ್ಲಿ ಬಂತ್ ನಿನ್ನೆ
ನಿ್ ಕಡೆ ಇಲ್ಲವಾ ಇವತ್ ಬ
ಇವತ್ತಾ
ಹುಂ
ಎಂತಾ ಜೋರ ಆಐತ
ಮಡಾ ಅವು ಹೋಗತ್
ಚಿಕ್ಕನ್
ಚಿಕನ್ ಮುಂಜಾನೆ ಮುಂಜಳೆ ಎನ್ ನಿನ್ನೆ ಮಾಡಿದ್ದ
ನಿನ್ನೆ ಮಾಡಿದ್ದ
ನೀನ್ನ ಮಾಡಿದ್ದಾ
ಹುಂ
ಹ್ಮ ಅದಕ್ಕೆ ಜಲ್ದಿ ಆಗೆದಾವ ನಮ್ ಪ್ರೇಮಾನ ಊಟಾ ಆ ಹಾ ಹ್
ಇಲ್ಲ ಅಲ್ವಾ ದಿನಾನೂ ಜಲ್ದಿನೇ ಆತೈತಿ.
ದಿನಾನು ಜಲ್ದಿನೇ ಆತೈತಾ
ಹುಂ
ಇದನ್ ಸತ್ತ ಸಾಬನ್ ಪುಡಾಗಿನ ಎದ್ಲಾ ಹಂಗೆ ಇಡ್ಲಾ ಯವ್ವಾ ಇಯು
ಹಂಗೆ ಇಡ ಅವ್ವ ಹಿಡಸ್ಲಿಕ್ಕೆ ಏನ್ ಮಾಡ್ತದಿ
ಹುಂ
ಕಲ್ಲೇ ನಮ್ಮಮನ್ಯಾಗ ನೋಡ ಹಿಂದಿನ ಮನ್ಯಾಗ ಬಾಂಡೆ ಹೊಕಟ್ಟಿದ್ರ ಯಾರ ಬಾಂಡೆ ತಿಕ್ಕಾಕತಾರೇನ್ ತನಗರಿತ್
ಎಲ್ಲಿ ಸಪ್ಪಳ ಇಲ್ಲಾ ಅಂದ್ರೆ ಅಲ್ಲಿ ಸಪ್ಪಳ ಅದ್ ನೋಡ
ಹುಂ
ಪಪ್ಪಾ ನಮ್ದಾ ಉಪ್ಪಿಟ್ಟು ಅನ್ನ ಸಾರು. ರೊಟ್ಟಿ ಇವತ್ ಮಾಡ್ತನ ಅದ ಈ ಎಲ್ಲಾ ಬಟ್ಟಿ ಗಿಟ್ಟಿ ಒಗದಾಕಿ
ಇವ ನಾಕ್ ರೊಟ್ಟಿ ಬೇಕಂತಿಂದೇನ್ ಕೇಳ್ ಬೇಕಿಲ್ಲ
ಯಾರ ಅನಿತಾ ನಾ
ಹುಂ
ಕೇಳಿಲ್ಲವಾ
ನಾ ಏನು ಕೇಳಾಕ ಹೋಗಾಗಿಲ್ಲಾ ಅವು ಕಟ್ಟಿನ ಇಟ್ಕೊಂಡ ಹೋಗೋದ ಹೆಂಗ ಇಟ್ಕೊಂಡ್ ಹೋಗೋದ
ಹುಂ ಹುಂ
ಹುಂ ಟೈಮನು ಇಲ್ಲ ಈಗ
ತಂಬಾ ನೀನು ರೊಟ್ಟಿದು ತೋಬಾ
ಎನ್
ರೋಟ್ಟಿ ಅದು ತೋಬಾ ನಾಳೆ ಅಪ್ರ್ ಕರ್ಕೊಂಡ್ ಹೋಗಕತಿ ಚಟ್ಟನಳ್ಳಿಗಿ ಆ ಫ್ರಿಂ
ಹ ಹಾ
ನಾಳೆ ಅಲ್ಲಿ ಹೋಗಬೇಕ.
ಏನು ಅಲ್ಲಿ ಹೋಗ ಬೇಕನ್ ಹ್ ಹ್ ಹುಂ ಹೌದಲ್ವಾ ಅದೊಂದ್ ಐತಿ ಇರ್ಲಿ ಇರ್ಲಿ ಇರ್ಲಿ ಇರ್ಲಿ ಎಲ್ಲಿಗ್ ಬಂತು ಮಾರಾಯಾ ಅಲ್ಲಿಗೆ ಬರ್ತದೋದು ನಾನ ಏನ ಇಲ್ಲಿ ಹಾ ಚಾ ಕಬಿಟ್ಟಕ ಹೋಗ್ತಾಯಿತ್ರಿ ಅಂತ ಹೇಳಿ ನಿ ನಿಮ್ಮ ಮಾಮ್ಮ ಅದು ಗಾಡಿದ್ದಿ ಇದ್ದು ಮಾಡಿಸ್ಕೊಂಡ್ ಬರಾಕ್ ಹೋತಾನಂತ ಆಯಿಲ್ಲಾ ಶನಿವಾರ ದಿನ ವಾಯ್ಸ್ ಬ್ರೇಕ್ ಆಗಕತದ
ಸಂಜೆಕ ಹೋತಿಲ್ಲ
ಯಾರ ನಾಳಿಗಾ
ಹುಂ
ಹುಂ
ಆಯ್ತಳ ನಾಳೆ ನೋಡು ಮು
ಹಾ
ನಮ್ದ ಟೈಮ್ ಇದು ಬಾಳ ಐತಂದ್ರೆ ಆಕಡೆ ಬಂದ್ ಬಿಡ್ತೀವಿ
ಹ್
ಚಾ ಮಾಡಕತಿವೋ ಅಕಿ ಅದಾಳತ್ತನ್ ಮನ್ಯಾಗ
ಏನ್ ಮಾಡ್ಯಾರ ನಿನ್ನೆ ಗುಲ್ಬರ್ಗಾ ಹೋಗಿನಂದಿಲ್ಲಾ ಇವತ್ತ ಎನ್ ಹೋಲ್ಕ್ ಹೋಗಾಳೆನ್ ಎಲೆಗ್ ಹೋಗಾಳನ ಇಗ ನಾನು ಹಚ್ಚೋದ ಆಗಿಲ್ಲ ಟೈಮ್ ಸಿಕ್ಕಿಲ್ಲಾ ಹಚ್ಚಬೇಕು
ಕಳಸ್ಬೇಡ ಅವ್ರ ಊರಿಗೆ
ಯ ಮಾಡ್ಬೇಕ್ ಇಗ ಬಗಲ್ ಬವ ಹೋಗ್ತನ್ ತಿಂತಾನ ಅದ್ರಸಲಿಂದ ಶನಿವಾರ ದಿನ ಹೋಗ್ತಾನಲ್ಲೇ ಮುಂಜೆ ಸಾಲಿ ಹುಡುಗರು ಕರ್ಕೊಂಡ್ ಬರ್ತಾನ ಒಂದ್ ಗಂಟೆ ನಿಂತ-
ಹಾ ಅವಾಗ
ಹುಂ ಮಳಿಗಿ ನಿಮ್ಮೂರಿ ಬರ್ಬೇಕ ಬರಬೇಕಾದರೆ ಚೇಂಜಆಗ್ತಾದೆ
ಅವ್ರಿಗೆ ಕುಂದರ್ಸ ಕಳಸ ಅವ್ರಿಬ್ರಿಗೆ
ಅವರಾ ಸುದ್ದಿಲ್ಲಲೇ ಆಕಿ ಯಾಕಿ ಮೊದ್ಲೇ ವಾಂತಿ ಮಾಡ್ಕತ ಬಸ್ ನಾಗ
ಹೌದಾ
ಹುಂ
ಆಯ್ತ ಆ ಕಡೆ ಕಳಸ ನಾನೇ ಹೋತನಲ್ಲಿ
ಹುಂ ನಾಳಿಗ ಬಾ
ನಂದು ಇದು ಅಪ್ಲಿಕೇಶನ್ ಅದು ಹಾಕ್ ಬೇಕಲ್ಲಾ
ಅಪ್ಲಿಕೇಶನ್ ಹಾಕದಿತ್ತು ಈ ಕಡೆ ಬರಕತಿ ಅಂತ ಸೋಮಾರ ದನ್ರು ಕಕೊಂಡ ಕಸರು
ಸೊಮಾರ ದಿನ ಬಿಜಾಪುರಕನ ಹೋದ್ರಾಯ್ತ ಅಂದ್ಕೊಂಡಿನಿ
ಹ್ಮ್ ಸ್ವಪಹೊತ ಒಂದು ಎರಡ ನಿಮಿಷ ಹಂಗೆ ಕುಂದಿರ್ತೇನು
ಹ್ಮ
ಹುಂ
ಕುಂತಿ ನಳಾ ತಾಯಿ ಇಲ್ಲಿ ಹಾಕದಗಾಗಿರ್ಲಿಲ್ಲ ಅಪ್ಲಿಕೇಶನ್ ಅಂದ್ರೆ ಬಿಜಾಪುರ ಹೋಗಿ ಹಾಕಿ
ಹುಂ ಬಿಟ್ರ ಅಂದ್ರ ಎಲ್ಲಾದ್ರೂ ಹೋಗ ಬರ್ತವ ವಾ ಪ್ರೇಮಕ್ಕಾ ಎಲ್ಲಿ ಬಿಡ್ಲಿಕ್ಕಂದ್ರೆ ಏನ್ ಮಾಡ್ತಿ
ವರ್ಕ್ ಫ್ರಾಮ್ ಹೋಮ್ ಅದು ಮಾಡ್ಬೇಕ
ಹುಂ
ಅಲ್ಲಿ ಜಾಬ್ ಕೇಳ್ಕೊಂಡು.
ಹುಂ
ಅಲ್ಲಿ ಅದು ಅದು ನಮ್ದು ಹಾಸ್ಟೆಲ್ ರೊಕ್ಕ ಸಿಗಿಬಿದವ
ಹ್ಮ್
ಅದೇನ್ ಅದ ಏನ್ ಆತದ ಅದು ಅವ್ರ ಕೊಡಲ್ಲ ಅಂತಾರ ಹೊರಗ್ ಮ್ಯಾಲ ಹೊರಗಿನವರ ಕಡೆ ಹಿಂಗ್ ಒಂದಿಷ್ಟ್ ಜನ ದಲಿತ ತಾ ಮಕ್ಳಿಗೆ ಹಿಂಗ ಇರ್ತಾರ ನೋಡ್ರ ಅಂತ್ರ ಕಡೆ ಇಂದ ಕೇಳಿವಿ
ಹ್ಮ್
ಸ್ಟ್ರೈಕ್ ಗಿಕ್ ಅತಿತ್ತು ಎಲ್ಲರು ಬರೀ ಅಂದಾರ ಅದಕ್ ಅದು ಅದು ಒಂದು ಹ್ಮ್ ಗೊತ್ತಿಲ್ಲ ಫಸ್ಟ್ ಈ ವಾರದ ನನ್ಗ್ ಆಗಲ್ಲ ಅಂತ ಹೇಳಿನಿ
ಹ್ಮ್
ಅವ್ ಸೋಮಾರ ಇದ್ರಂದ್ರ ಮುಂಚೆ ಪೋನ್ ಕೈ ಕಸ ಹೋಗದ್ ಇರ್ಲಿಕ್ ಅಂದ್ರ ಮತ್ ಮುಂದ್ ಕತೈತಿ
ಹೌದ...
ಹ್ಮ್
ಏನು ಮಾಡಕಗಾಲ ಹೆಂಗಂತ ನಂಗ ಹೋಗದ್
ಎಷ್ಟನೇ ತಾರೀಕ್ ಬರ್ತಿಕ್ಕ ನೀನ್
ಎಲ್ಲಿಗಿ
ವಾಪಸ್ ಊರಿ
ನಾ ಸೋಮವಾರ ದಿನ್ ಇರ್ತನ್ ಮುಂಜೆ
ಹೌದಾ ಸೋಮವಾರ ಮುಂಜೆನೇ ಇಲ್ಲ ಮತ್ತತ್ ಐ್ತರ ಕಾರ್ತಕನ್ ಬರ್ತಡೆ ಇಕ್ಕಲ್ಲಕಾನ
ಆತ್ ಕಾರ್ತಿಕನ್ ಬರ್ತಾಡೇ ಅದ ಏನ್ ಮಾಡರ್ಬೇಕುವ
ನಾನ್ ಅಲ್ಲಿ ತಿಲಕ ಇಲ್ಲೇ ಇದನ ಬಂದ್ ಹೋಗ್ತಿದ್ವಿ ಅವನು ಅಲ್ಲಾ ಅಂದ ಮನ್ನೆ ಬರ್ತ್ಡೇ ಆದದಲ್ಲ ಹಡಾ ಬಾ ಅಂತ
ಹ್ಮ್
ಯಾವ್ ಊರಾಗ್ ಇರ್ತೀಯಪ್ಪ ಅಂದೆ ಬೆಂಗಳೂರು ಇಂದ ಸಿದ್ದ ಇಲ್ಲಿಗೆ ಬರ್ತಿನಿ ಬಾ ಅಂದ
ಏನ ಕೊಡಿಸಸ್ಬೇಕಿಲ್ಲ ನೀ
ಏನ್ ಕೊಡ್ಸ್ಬೇಕ ಅವ ಕದ ಅವರು ಹಾಕಿಲ್ಲ ಅಂತ ಬ ಕದ ಬಂದಾಗ
ಹ್ಮ್
ಎಲ್ಲಾ ನಿನ್ನೆ ಜೋಳ ತಗೊಂಡಿಲ್ಲ ಪ್ರೇಮ ರಕ್ಕಲ ಸಲ ಅಂದ ಇರ್ಲಿ ಅದಕ್ಕೆ ಎಮರ್ಜನ್ಸಿ ನಿಮ್ಗೆ ಏನಕ್ಕೆ್ರರು ಕೊಡಕ್ ಬರ್ತದ ಕಕ್ ಆಟೋಮೆಟಿಕ್ ಅಷ್ಟು ಅಷ್ಟು ತಕೊಂಡು ಅದೆಷ್ಟು ಜಮಾ ಮಾಡ್ಕೊಂಡು ನಿಮಗ್ ಹಾಕಾರ ಆಯ್ತ ಅಂದ
ಹ್ಮ್
ಅದೇದು ಕಂಗ ಆಯ್ತು ಗಪ್ಪಾಯ ಕೂತು ಕುಂತ್ ಬಿಟ್ಟೆ ಕಡೆ
ಅದ ಏನಾಯ್ತಿ ಈ ಕಡೆ
ಬಂದು
ಹ್ಮ
ಹ್ಮ ಬಂತು ಚಂಚ ಕಡ್ಸ ಎಲ್ಲಿ ಆರವರೆಗ ಏನ್ ಬಂತ ಮೆಸೇಜ್
ಹ ಹ್ಮ್ ಅಲ್ಲಿ ತನಕ ಅಂಗ ಕೊತೀರ ಅದೇ ತನಕ ಧೈರ್ಯಾರ ಮಾಡ್ಕೊತಿರಲ್ಲ ಅಂದೆ.
ನನ್ ಬಂದಿ ರಿಸಿಪ್ಟ್ ಅದೇಲ್ಲ ಬ್ಯಾಂಕಿಗ ಯಾಕಂದಾಗ ಧೈರ್ಯ ಮಾಡೇಬೇಕ ಆತಲ್ಲ
ಹ್ಮ ಹ್ಮ ಹ್ಮ
ಇಲ್ಲಿ ಬಿಡು ಯಾರ್ ಬರ್ಯನ ಏನ ಹೌದಪ್ಪ ಹೆಂಗ ಬಂದಿಲ್ಲ ಅಂತೆ ಬ್ಯಾಂಕಂದ ರಿಸಿಪ್ಟ್ ನಂಬರ್ಲ್ ಯಾವ್ದಲ್ಲ
ಹ್ಮ್
ಹ್ಮ್ ಹಂಗಾಗಿ ಸುಮ್ನೆ ಕುಂತಿದ್ಯಾತ್ತೆ
ನೋಡವು ಟೈಮ್ ಎಷ್ಟಾಯಯ್ತು ಹತ್ತು ಹದಿನೇಳು ಆಗ್ಯಾದ ಟೈಮ್
ಹ ಇವ್ರ ನಿಶನೆಗ ಒಂದ ಹ್ಮ್ ಹೋದ್ಲ ಸೋನು
ಸೋನು ಹೋದ್ಲು
ನೀ ಎಷ್ಟತಿಗೋಗೋದು ನೀ ಎಷ್ಟತಿಗೋಗೋದು
ನಾ್ ಹೋಗಲ್ ಇವತ್ತು
ಯಾಕಾದು
ರೊಟ್ಟಿ ಅದ ಮಾಡತ್ನನೀಲವ್ವ
ಹ್ಮ್
ರೊಟ್ಟಿ ಮಾಡತ್ ನೀ ಸೊಪ್ಪು ಅದ್ರಾಗ ಕಟ್ಟಗನ ಹೊತ್ತು ಕಾ ಒಂದ ಕುಟ್ಟಕ ಒಂದ ನಾಲ್ಪೈ ಟ್ಟ ಮಾಡ್ತನಿ ಕುಂಡಫಲ ತಲ್ಲ ನಾಳೆ ಕುಂಡ ಫಲ ಮಾಡ್ತನಿ
ಹ್ಮ್
ಈ ಬಟ್ಟೆ ಹೋಗದಾಕಿನಿ ಒಂದ ಎರಡ್ ಮುಸ್ರೇ ಅವ ಮುಸ್ರೆ ತಿಕ್ನಿ ನಾನ ಏನಾನಾ ಉಣ್ಣ್ತಿನಿ ಉಂಡ್ ರಟ್ಟಿ ಹಂಚಿಡತ ಜಜ್ಜ ರೊಟ್ಟಿ ಅನಕತ್ತನ್ ಅಕ್ಷಯ ಸುಮ್ಮ್ ಎರಡದಿನ ಇದ್ದನ ಮಾಡ್ತಾನ ಹೆಂಗ ಹೆಂಗತ ನೋಡಮಾ ಎಲ್ಲಾದ್ರು ಒಂದ್ಬಟ್ಟು ಇದ್ರೆ ಪಾರ್ನೆ ಉಂದ್ಕೋ
ಹೂ ಅಕಿಗಂದ್ರ
ಹ್ಮ್ ಹಂಗೇನಂತ ಬುಡಕ್ಕ ಈಕ್ಕೆ ಅಪ್ರ ಎಲ್ಲರು ಅನ್ಕೋತರ ಏನಿದ್ರು ಉಂಡ್ ಬರ್ತಾಳಾ ಚಾ
ಹ್ಮ್
ಹ ಅದನ್ನೇ ಹೇಳ್ದೆ ಬೇಕ್ ಬೇಕಂತನ್ ಪಾರ್ ನಡ ಏನ್ ಮಾಡ್ಬೇಕು ಬ
ರುಡಿ ಮಾಡಿಸ್ಬೇಕು ಅವ್ವ
ಹೋಗೆನನ್ ಪಕ್ಕ ಹೊಲಕ್
ಇಲ್ಲ ಎಲ್ಲರು ಇಲ್ಲೆ ಅದರ ಇನ ಈಗ್ ಜಾಳಕ ಮಾಡ್ಯಾರ ಊಟಾ ಮಾಡಕರ್ತರ
ಊಟ ಮಾಡಕತ್ಯನ ರೊಟ್ಟಿ ಮಾಡ್ಯನಾ ಬಿಸಿ ರೊಟ್ಟಿ ಚಿಕನ್ ಹ್ಮ
ಇನ್ನು ಚಪಾತಿ ಇದ್ದು ಚಪಾತಿ ಉಂಡು ಒಂದ್ ಸ್ವಲ್ಪ ಬಿರಿಯಾನಿ ಉಂಡೆ
ಆಯ್ತು ತೊ ಬಟ್ಟಿ ಹೋಗಿ ಆಮೇಲೆ ಆಕ್ತಿನಿ ಯಾ
ಹ್ಮ್ ಆಯ್ತಾ
ಹಂಗ